ಏನ್ ನಡ್ದ್ಯಾತ್ರೀ ಮಲ್ಲಿಕಾರ್ಜುನವ್ರೆ ನಿಮ್ದೇಳ್ಬೇಕ್ ನಿಮ್ಮದು ಜೋರ್ ದಾವತ್ತು
ನಮ್ದ್ಯಾವ್ ಜೋರಪ್ಪಾ ಹಂಗೆ ಮಾಡೇಳಿ ಊಟ
ಊಟಾಯ್ತ್ ನೋಡ್
ಹ್ಮ್ ಏನ್ ಮಾಡರಪ್ಪ ಊಟ
ಊಟಾ ಗ್ರೇವಿ ತಂದಿದೇವು
ಹ್ಮ್
ಗ್ರೇವಿ ತತ್ತಿ
ಹ್ಮ್
ರೊಟ್ಟಿ ಅನ್ನ ಉಂಡ್ಯಾವ್
ಹ್ಮ್
ನಿಂದ್
ಹಾ ನಮ್ದು ಇಲ್ಪ ಅನ್ನ ಊಟ ಮಾದೇ ಸುಮ್ ಗುತ್ತಿ ಹ್ಮ್ ಪಲಾವ್ ಪಲಾವ್
ಪಲಾವ್
ಸರಿಯಾಗಾಗಿತ್ತ
ಹ್ಮ್ ಆಗಿತ್ತು
ಹ್ಮ್
ಸತ್ತ ನಾಳೆರ್ ನಾಳೆ ಇದದಂತಲ್ಲೊ ವಿಶ್ವ ಇದು ಯೋಗ ಡೇ ಅದಂತಲ್ಲೊ
ಹ್ಮ್ ಯೋಗಾದಿನಾಚರಣೆ.
ಹ್ಮ್
ಮತ್ತ್ ನಾಳೆ ಹೋಗ್ಬೇಕಾ.
ಹ್ಮ್ ನಮ್ಗೆ ಸರ್ಕುಲರ್ ಹಾಕಂತ ತಿರಿಗ್ ಮತ್. ಸಾವ ಪಡಿಸ ಸಾವು. ಸರ್ ಪುರ ಶವು ಪುರಟಿ ಸರ್ಕ್
ಹಾ
ಟ್ರ್ಯಾಕ್ ಸೂಟ್ ಹಾಕೊಂಬಾ ಅಂತ ಮುಂಜ್ಮುಂಜಾನೆ ಎದ್ದು.
ಇದ್ಯಾಪ್ಪ.
ಅದಕ್ಕೆೇ ವಜ್ಜ ಇದಿಗ್ ನೋಡ್. ಹಓ ಎನ್ಸ ಸಿ ಬ ಬಸ
ನಿಮ್ ಚನ್ ಬೊಪಾರ್ ರಡ್ ಸಾರಾ
ಹ್ಮು ಅದಕ್ಕೆೇ ಬ್ಯಾಸರ ಸುಮ್ನೆ ಏನಿಲ್ಲ ಸುಮ್ಮ್ ಹೋಗಿ ಯೋಗ ಮಾಡಿ ಮಾಡ್ತೀವ್ ಅಂದ್ರ, ಎ ಎನ್ ಸಿ ಸಿ ಟ್ರ್ಯಾಕ್ ಸೂಟ್ ಹಾಕೊಂಬ. ಇಂಗ್ ಆದ್ರೆ ಹೆಂಗ್ ಹ ಹೂ
ಅದ್ರಾ ಮಾಡ ಯೋಗ ಮಾಡಕ ಹಾ ಹ
ಹ್ಮ ಡ್ರೆಸ್ ಒಲ್ಲಿ ಕಂಫರ್ಟೇಬಲ್ ಆಗಲ್ಲಬ
ಹ್ಮ ಅದೇ ಹೇಳತಿಲ್ಲ ಮತ್ಲಿ ಅಷ್ಟು ತಿಳಿಯಲಿ ನೋಡಿ ಸರಿ
ಬ ಅವ ಫೋಟೋ ಗಟ್ಟ ಹ ತ ಅದು ನಿಂತೆ ಕಾಣತನ್ ತಗಂತನ್
ಹ್ಮ್
ಎಲ್ಲ ಅವ್ರದ ಅವರು ನೋಡ್ಕೊಮಾರ ಅವರು
ಹ್ಮ್ ನಂಬದ ಯಾರು ನೋಡಲ್ಲ
ಹ್ಮ್ ವಿದ್ಯಾರ್ಥಿಗಳ ಹ ಅವ್ರ್ದ ಇದ ಆದ್ರ ಬ್ಯಲ್ ಅವರು ಮನಿ ಬೆಳೆ ಬಸರು ಸಾಕು
ಹ್ಮ್ ಇನ್ನೊಬ್ಬರು ಮಂದಿ ಮ ನೀ ಏನಖ ನಂತ
ಹ್ಮ್ ಮತ್ತ ಊರಿಗ್ ಹೋಗಿಲ್ಲ
ಮತ್ತೆಲ್ಲಿ ಊರಿ ಕಾಮನಪ್ಪ ಕೊಡಲ್ಲಗ್ಯಾರ
ಇವತ ನಾಳೆ ನಡದ್ ಬರ್ಬೆಕ್.
ಡಿ ಕೆ ಪಾಟಿಲ ಕ್ಲಾಸ ಮುಗುಸ್ಕೊಂಡು ಹೋಗಿಬಿಡ್
ಹ್ಮ್ ಗುರುವಾರ ಮುಗೋತವ ನಮವು.
ಅದೇ ಗುರುವವಾರ ಸಂಜೆ ಕೊಯ್ಬಿಡ್. ಹಾ ಒಂದರ ಒಂದ್ ತಾಸ್. ಮನೆಗೆ ಇರ್ತೀನಿ. ಆಯ್ತ ಆಯ್ತು ಇಬರು ಹೋಗಮ್ತಗ ಬರ್ದ್ ಇಬರು ಓಮಿಗೆ ಬಾರಮ್. ತ್ತ ಫೋನ್ ಆಚ್ಚು ಮನೆಯಿಂದ ಬಿಡೋಗಲ್ಲಿ.
ಅವಾದ ನಾ ಮುಂಜೆನೇ ಆರಕ್ ಬಿಡ್ತೀನ ಕರೆಕ್ಟ್ ಆರಕ್ ಜಲ್ದಿ ಆರಕ್ ಅಂದ್ರ ನೀ ಜಾರಿ ಯೋಳುಕ್ ಇರಬೇಕೆನಿ.
ಹ ಆಯ್ತು ಏಳಕ್ ಇರ್ತೀರಿ ಒಂದ್ ಸೀಟ್ ಇಡ್ಕೊಂಡಿರೂ.
ಹ್ಮ್ ಸಿಕ್ಕ ನಾನು ಸಿಕ್ಕರ ಇಡ್ತೀನಿ ಆಯ್ತು. ಹ್ಮ ನ ಮುಂಜ ಸಿಗ್ತವೆ ವಸ್ತಾ ಬಸ್ ಸ್ಯಾಂಡ್ಗೆೋರು ಸಿಕ್ತವೆ ರಾಮ
ಹಾ ಆ ಕರೆ ಬಸ್ ಸ್ಟ್ಯಾಂಡ್ ಹೋದ್ರೆ ಸಿಕ್ತವ ರಾಮ್ ಮಂದಿರಕ ಅಂದ್ರೆ ಆಗಲ್ಲ ಅಲ್ಲೇ ಪ್ಯಾಕ್ ಆಗಿ ಬರ್ತದ ಬಸ್.
ಹ್ಮ ಬಸ್ ಸ್ಟ್ಯಾಂಡ ಯಾಕ ಹೋಗಲ್ಲದ್ರ ಅಲ್ಲಿ ಈಗ ರಾಮನಗರದಗ್ ಗ್ರ ಅರ್ಧ ಹಾದಿನೇ ಕಟ್ಟಆತದ.
ಹ್ಮ
ಯಾಕಂದ್ರೆ ಪುರ ಊರರಗೆ ಬಿದ್ದಿರ್ತದ ಆಯ್ತು ಸರ್ರ ಹೊಡಿತಾರ ಅಲ್ರ ಬಸ್ ಸ್ಟಾಂಡ್ಡಕ್ ಅವ್ರ ಹೋಗಿ ನಿಂದಿರ್ಬೇಕು ಅವರು ತೆಗಿಬೇಕು ಅದಕ್ ಕೆ ಹೋಗಲ್ಲ ಬಸ್ ಸ್ಟ್ಯಾಂಡಕ್.
ಹ್ಮ್ ಹ್ಮ
ನಿಂತರ ನಿಂತವಪ್ಪ ಪಟ್ಟಣನಗ್ರ ಹೋಗ್ತಿವಲ್ಲ ಅಂತ ಅದಕ ಈಗ ರಾಮ ಮಂದಿರ್ ಕೇತನ.
ಅವತ್ ಬಾ ಹ್ಮ ಅವತ್ ಸೂರಾಜ್ ಬಿ ಬರ್ತಾನ ನಮ ಜೊತೆ ಬಂದ್ರ ಹ್ಮ್
ಹ್ಮ ಹಾ
ಸೂರಾಜು ಅಬ್ದುಲ್
ಹ್ಮ್ ಹ್ಮ್
ಗುಲ್ವರ್ಗ ಪರಳ ಹೋಗಬುದು ಒಂದ್ ಕಡೆ ಒಂದೇ ಸಡಿ
ಹ್ಮ ಹ್ಮ್ ಹ್ಮ ಹ್ಮ
ಹ್ಮ್ ಮೊರಮಕೂ ಮಾಡ್ಬೇಕನ್ಪಾ ಅವರಾಗ ಯಾವಾಗ ಕುಡತ ದೇವರ ಇವತ್ತು ರಾತ್ರಿ ನಾಳೆ ರಾತ್ರಿ
ಏ ಇವತ್ತೆಡು ಡೇಟಾ ಪತಲ್ಲಾ
ಹ್ಮ್
ಹ್ಮ್ ನಾಳೆ ಕುಡ್ತಿರ್ಬೇಕ್ ಇವತ್ ಕುಡ್ತಿತ್ತ ಪೋನ್ ಹತ್ತತಿರಿ ಮನ್ಯಾಗ
ಹ್ಮ್
ನಾಳೆ ಕೊತಿರ್ರುವ
ಹ್ಮ ಹ್ಮ ನಾ ನಾಳ ಕಡ ನ ದವ ಅಂದ್ರ ಬಾಳ್ ಈ ಕಡೆ ಬಾಳ್ ಮಾಡ್ತಾರರ ಹಿಂದೂ ಆಯ್ತು ಇದ ಬಾಳ್ ಮಂದ ಬಾಳ್ ಮಾಡ್ತಾರ
ಹ್ಮ್
ಹ ಎಂದು ಹಬ್ಬನೇ ಇದು ಮೇನವರು
ಹ್ಮ್
ಹ್ಮ್ ಮತ್ತ
ಮತ್ತೇನಾರ ಒಂದು
ಹ ಡಿಗ್ರಿ ಥರ್ಡ್ ಇಯರ್ ದವ್ರ ಡಿಗ್ರಿನ ಮುಗಿತ್ತ ಅಂತಲ್ಲಪ್ಪಾ
ಹ್ಮ್ ಹಾ ಇವಾಗ ಗೊತ್ತಲ್ ರಮೇಶ್ ಹಲ್ ಇವಡೇ ಮಾಡಿಲ್ಲಾ ಇನ್ಸ್ಟಾಗ್ರಾಮ್ಗ ಒಂದ್ ಬಿಟ್ಟ ನೋಡ ರೀಲ್ಸ್
ಅದೇ ಶೇರ್ಟ ಆಕ ಅದಲ್ಲ
ಹ್ಮ್ ಲಾಸ್ಟ್ ಡೇ ಆಫ್ ಕಾಲೇಜ್ ಡ್ರೆಸ್
ಹ್ಮ್ ಮಾಡ್ತಾರಲ್ಲ ಕಾಂಯಸ ಮೂರ ಸೋರವ ಅವು
ಹ್ಮ್ ನಂಬದು ಅದೇ ಇರುತು ಅಂತೆ
ಇಲ್ಲ ನಾವು ಮುಂದಿನ ವರ್ಷ ಹೇಳಿದ ಚಾ ಸೆಕೆಂಡ್ ಸ್ ಹದಿವರ್ ಪೇಪರ್ ಅವಪ್ಪ
ನ್
ಎಕ್ಸ್ ಬರದು ಸೆಕಂಡ್ ಇರ್ ಸೆಕ್ ಸ್
ಹ
ಏ ನೋಡೋಗೋ ಈಗ ಬರ್ಲತ್ತ ನೋಡ ಸ ಸೆಕೆಂಡ್ ಇಯರ್ ಕೇಳ ಅವ್ರಗ ಎಷ್ಟು ಪರ
ಹದಿಮೂರ
ಹ ಮತ್ತ ಈಗ ಥರ್ಡ್ ಹನ್ನೆರಡವ ಹನ್ನೆರಡು ಅದ್ರ ಎರಡು ಗ್ರೀಡ್ ಎಲ್ಲ ಅಂದ್ರೆ ಇ ಎರಡು ಜೀರೋ ಪ್ಲಸ್ ಟೂ ಹತ್ತು ಹತ್ತಕ್ಷ ನನ್ನ ಪೇಪರ್ಗಳು ನ
ಸೆಕಂಡ್ ಯಾರ್
ಹ್ಮ ಈಂಗಂದ್ರಫೋರ್ಸ್ ಮುಗತರ್ಲ ಜಲ್ದಿ ಅದಕ್ಕೆ ಫೋರ್ತ್ ಇಯರ್ ಖಾಲಿ ಆಧಡ್ ಖಾಲಿ ಕೊಡ್ಬೇಕಂತ ಈ ಅದ ಸ ಥರ್ಡ್ ಇಯರ್ ದ ಈ ಸಲ ಹದಿಮೂರ್ ಪೇಪರ್ ಬದಾರ ಆಯ್ತಿ ಹೊಟ್ಟೆ ಎಕ್ಸಾಮ್ ಇಲ್ರಿಗೆ
ಹ
ನಮಗ ಹಂಗಿಲ್ಲ ಈಗ ಇಲ್ಲ ಇಲ್ಲಿ ಆರು ಆರು ಮತ್ತ ಅಲ್ಲಿ ಮುಂದ ಹತ್ ಹತ್ತು ಬರ್ತವ ಆಮೇಲೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಥರ್ಡ್ ಇಯರ್ಕ್ ಏನು ಇಟ್ಟು ಹತ್ತಂದ ಬರ್ತಿಬೇಕು ಫೋರ್ಥ್ಇಯರ್ಕ್ಕ ಎಸಾಮ ಮೂಳ ಬ ನ
ಓ ತರಕ್ಕೆ ಎಕ್ಸಾಮ್ ಕೊಡ
ಹ್ಮ್ ಅವ ಪಯ ಅವ ಏನ್ ಮಾಡ ಗೊತ್ತಿಲ್ಲ ಯಸ ಅವ ಅಂತೊಂತರ್
ಜರಫರ ಇರ್ತವ ಹಡ
ಏ್ ಜೆ ಆರಫ್ ನಾವವು ಅದು ಇದಾಲ್ಲ ಅದು
ಅದು ಬಿ ಎಸ್ ಸಿ ಎಮ್ ಎಸ್ ಸಿ ಸಲ್ ಅಂದರು
ಹ್ಮ ಅದು ಸಪರೇಟ್ ಅದು ಬರಿೀ ನಿನ್ ಇಷ್ಟಮೇಲೆ ಇರ್ತದು
ಬರ್ದರ್ ಬರ್ರಿ ಇರ್ಲಿಕ್ಕಿಲ್ಲ
ಹ್ಮ್ ನಿಂಗ ಡಿಗ್ರಿ ಇಟ್ಟ ಸಾಕಪ್ಪಾ ಅಂದ್ರ ಆಯ್ತು ಡಿಗ್ರಿ ಮುಸ್ಕೊಂಡು ಹೋಗ ಇಲ್ಲಿಪ ಜಿ ಆರ್ ಅ ಪಿ ್ತನಂದ ಓದ್ಬೇಕತ
ಹ್ಮ
ಅದು ಬೇರೆದ್ರೀ ಸೀಡ್ ಸಿಕ್ಕರತ್ ತಿಂಗಗಳ ಹದಿಮೂರು ಸಾವಿರ ಬರ್ತದ
ಹದಿಮೂರು ಸಾವಿರ
ಹ್ಮ್ ಸ್ಕಾಲರ್ಶಿಪೆ ಬರ್ಗು
ಎಕ್ಸಾಮ್ ಬರಕ್ಕೆ
ಇಲ್ಲ ಎಕ್ಸಾಮ್ ಬರ್ದ್ ಪಾಸ್ ಆದ ಸೀಟ್ ಸಿಕ್ಕತ್ಂದರು
ಹ
ಹ್ಮ್ ಹದಿಮೂರ್ ಸಾವಿ ಬರ್ತದ ಆಯ್ತ ಎಲ್ಲಾ ನೀ ನಿನ್ ನೀನ್ ನೋಡ್ಕೋ ಮತ್ ದುಡ್ದಂಗಗೆ ಎಲ್ಲ ಅದು
ಹ್ಮ್
ಆ ಈಗ ಏನು ಬಿ ಎಸ್ ಸಿಗ್ರಿ ಮೂಗ ಸವರಗ ಇಟ್ ಕೊಡಂಗ್ರ ಇಪ್ಪತ್ತ ಇಪ್ಪತ್ತೈದು ಕೊಡಂಗ್ರ ಸ್ಟಾರ್ಟಿಂಗ್
ಹ್ಮ್ ಹ್ಮ
ಇದು ಓದ್ಕೊತೇ ತೇರ ಹಜಾರ್ ಗಳಸೋದ್ ಗುಣ ನ ಅಲ್ಲಿ ಹೋಗಿ ಇಪ್ಪತ್ತೈದು ಳಸೋದ್ ಗುಣ
ತಿಂಗಳ ಕೊಡ್ತಾರ
ಹ್ಮ ತಿಂಗಳ ಕೊಡ್ತಾರ
ತಿಂಗಳ ಹದಿಮೂರು ವರ್ಷ ಆಗಿತ್ತೆ
ಹಾ ಹೆಲ್ಪ ಹವ ಕಲ್ಲ
ಹಾ
ಅದಕ್ಕೆ ಜೆ ಆರ್ ಎಫ್ ಅಂದ್ರೆ ಅ ಕಾಂಪಿಟಷನ್ ಬಾಳ್
ಹಾ ಕಾಂಪಿಟೇಷನ್ ಬಾಳ ಆಯ್ತು
ಎಲ್ಲದ ಕುಟ್ಟ ಕ ಅಲ್ಲಪ್ಪಾ ಇಲ್ಲಿ ಕೇಳ ಜೆ ಆರ್ ಎಫ ಐ ಹೆಂಗ್ ಹೆಂಗ ಸಬ್ಜೆಕ್ಟ್ ಮೇಲೆ ಹ್ತ ಅಗ್ರೋನಮಿ ಸಾಯಯಿಲ್ ಸೈನ್ಸ್ ಹಾರರ್ಟಿಕಲ್ಚರ್ ಇವು ಸಿಟೆಕ್ ಇವೆಲ್ಲ ಕಾಂಪಿಟ ಬಾಳ ಮಂದಿ ಹಾಕ್ತಾರ ಅದೇ ಮೈಕ್ ಇ್ರ ವೇಜ ಜೀ ಅಂತ ಎಂಂತ ಇ ಅಂತ ಎಂತು ಜನ ಕಮ್ಮ್ ಮಂದಿ ಆಕ್ತಾರ ಅಂತ ಹಾಕ ಸೀಟ್ ಸಿಕ್ತವ ಜಲ್ದಿ ಪಟ್ಟನ
ಹಾ ನೀ ಯಾವಾಗ ನೀನ್ ಬರ್ಬೇಕಂದೆ
ಹ್ಮ್ ನಾ ಬರಿಬೇಕಕ್ ನಾ ಆಗ್ರ ಬರೀತನಪ್ಪ
ಅಗ್ರ ಹಾ
ಕಾಂಪಿಟೇಷನ್ ಹ್ಮ ಅಗ್ರ ನಮ ಕಾಂಪಿಟೇಷನ್ ಅದ ಇರ್ಲಕ್ ಕಾಂಪಿಟಷನ್ ಇದ ಇದಾರ ಪೈಪೋಟಿ ಕೊಡಕ್
ಹ್ಮ್ ಆರ್ಟಿಕಲ್ಚರ್
ಅ್ರಕಲ್ಚರ್ ಬರಿಬೋದು ಅದ್ರ ಏನ
ಅದು ಮಕ್ಕಳ ಕಾಂಪಿಟೇಷನ್ ಐ್ತಪಾ ಆರ್ಟಿಕಲ್ಚರ್ ಹ
ಅ ಅವ ಇಲ್ಲ ಈಗ ಹೆಂಗ ಗೊತ್ತು ನೀ ನೀವಿ ಗೆ ಸೆಕೆಂಡ್ ಇಯರ್ಗೆ ಚಾಲು ನ ನಿಂಗೆ ಗೊತ್ತಬಬೇಕು ನಾ ಎದರಕ್ಷ್ ನಾನು ಎದರಕ್ಷ ಇಷ್ಟಂಗ ಇದೀರಪ ಕ್ಲಾಸ್ ನಂಗೆ ಯಾವ್ದ್ ಬಾ ಅಂದ್ರರು ಬಾಳ ಇಷ್ಟ ನಂಗಗೆ
ಹ್ಮ್
ಅದ ಈಗ ನೀ ಅದ ಇಟ್ಕೊಂಡಂದ್ರ ಮುಂದ ನನಗ್ ಹೆಲ್ಪ್ ಹತ್ ಓದ್ಲ್ದ ಅದ್ರ ಬಗ್ಗೆ
ಹ್ಮ್ ಒಮ್ಮಲಿಗೆ ಯಾವಾಗ ಡಿಸೈಡ್ ಮಾಡ್ತ
ಹ್ಮ ನಿಂಗೆ ಒ್ದ ಕ್ಲಾಸ್ ಇಷ್ಟ್ ಕೇಳದಪ್ಪ ಎಷ್ಟು ಯಾವ್ದ ಇಷ್ಟ ನಿಂಗ ಬಾಳ ಜನ
ಹ್ಮ್
ಯಾವ್ದ ಕ್ಲಾಸ್ ಕೇಳಕ್ ಇಷ್ಟ ನಿಂಗ
ನ ಆರ್ಟಿಕಲ್ಚರ್
ಹ್ಮ್ ಅರ್ಟಿಕಲ್ಚರ್ ನೋಡು ತಿಳಲತ್ತತ್ತಂದ್ರ ಸಣ್ಣ ಚಲ ನೋಡು ಹಂಗೆ ಸ್ಟ್ ಬೇಸಿಕ್ಡ ಒಂದ ಸ ಜೆ ಆರ್ ಎಫ್ ಅದೇ ನಿಲ್ಲ
ಅದು ಒಂದೇ ರಮಾಗ ಬರ್ಬೇಕ ಹೊಟ್ಟ
ಹ್ಮ್ ಅದ್ರ ಮೇಲೆ ಮಾಡ ಬರಿಬೇಕು ಅಂದ್ರೆ ಹೊಸುಟಿಕ್ಕಕ ನೆಗೆಟಿವ್ ಇರ್ತಾವಬೇಕು
ಹ್ಮ್ ಹ್ಮ್ ನೆಗಟಿವ್ ಮಾರ್ಕ್ಸ್ ನೀಟ್ ಬರ ಸಾಂಗ ಒಟ್ಟ
ಹ್ಮ್ ಅದು ಇದಾಗ ಎಸ್ ಬೇರ್ ಎಸ್ ಬೇರ್ಕ್ ಹಾಕ್ತಾರ ಎಸ್ ಬೇರ್ ಪ ಎಸ್ಬರ್ ಕಾಲೇಜ್ನ ಬಿದ್ದಿರ್ತ ನಮಗ್ರೆ
ಹ್ಮ
ಹೌ
ಇದ ಎಕ್ಸಾಮ್ ಇದ್ರ ಬಿಟ್ಟಪ್ಪ ನಂದ್ ಅಗ್ರಿ ಎಕ್ಸಾಮ್ ಕಡೆ ಪ್ರಕ್ಟಿಕಲ್
ನ್ದರ ಸಿ ಗುಲ್ಬರ್ಗ ಅಗ್ರಿಕಲ್ಚರ್ ಕಾಲೇಜ
ಹಾ ಅಲ್ಲಿ ಬಿದ್ದಿ
ಮತ್ತ ಪ್ರಾಕ್ಟಿಕಲ್ ಬರದರು ಬಂದಿಲ್ಲ ಏನ
ರಾಷ್ಟಿ ಕಾಲ ಬರ್ದನಿ ಅದ ರಿಸಲ್ಟೇ ನೋಡಿಲ್ ನೋ ನಾನು
ಯಕ ನೋಡಕನ ಇದು ವೆಬ್ಸೈಟ್ನ ಬಿಟ್ಟಿರ್ತಾರಲ್ಲ
ವೆಬಸೈಟ್ ವಜಾನಲ್ಲಿ ಗತ್ತ ಕೆಲ್ಲಾನ ಹ್ಮ ಹ ಆಗಿರ್ತಿತ್ ನೋಡಪ್ಪಾ ಅಪೇಕ್ಷೆ ಹೇಳಳ್ಳೆ ನಾನು
ಹ್ಮ್
ಪ್ರಾಕ್ಟಿಕಲ್ ಸ ನ
ವ್ಯವಸ ಕರೆಕ್ಟ್ ಆಗ
ಏನ ನ ಯಾ ಕುಪ್ಪನಡಲ್ಲ ಅರಶಿಣತ್ ನನ್ನ್ಪ ಎಳ್ಲಿತ್ ಎ ಒೆ ಮಿನ್ ಬ ಎನ
ಹ್ಮ್
ಹ್ಮ್
ಆಯ್ತು ನಿಂಗ ಹಷ್ಟ ಇಡ ಹಾವಲ್ಲಿ
ಹ್ಮ ನಾ ನಿ ಮಾತಾಡ್ತೇನನೆ
ಹ್ಮ
ಹಾ